ಹಲೋ
ಹಾ ಹೇಳ್ರಿ
ಆರಾಮ ಏನ್ರೀ
ಆರಾಮ ನೋಡ್ರಿ ನೀವು ಆರಾಮ ರೀ
ಹೂರಿ ನಾವ್ ಅರಾಮ್ ಇದೀವ್ರೀ ಮನೇಲೆ ಎಲ್ಲಾ ಅರಾಮ್ ಇದ್ದಾರೇನ್ರೀ
ಹಯ ಮನ ನಾ ನಮ್ಮವಂತಮ್ಮ ಎಲ್ರ ಆರಾಮ್ದಿ ನೋಡ್ರಿ
ಹೌದೇನ್ ರೀ ಹಾ ರೀ ಎಲ್ರು ಆರಾಮ್ದಾರ ನೋಡ್ರಿ ಊಟ ಆತ್ರಿ
ಊಟ ಆತ್ರಿ
ಹ್ಮ ನಮ್ದು ಊಟ ಆಯ್ತ ನೋಡ್ರಿ
ಏನ್ ಮಾಡತಿರಿ
ಏನ್ ಇಲ್ರರಿ ಇವಾಗ ಸ್ವಲ್ಪ ಪರೀಕ್ಷೆ ನಡೆದಿದ್ವು ಅದಕ್ಕ ತಯಾರು ಮಾಡ ಕತ್ತಿದ್ವಿರಿ ತಯಾರ್ ಮಾಡಿದ್ವಿ ಸ್ವಲ್ಪ ವಿರಾಮ ಬೇಕಲ್ರರಿ ನಮ್ಗ
ಹಾ ಹೌದ್ರೌದ್ ಹೌದ್ರ
ಹಂಗೆ ಸೀದಾ ಕುತ್ಕೊಂಡ್ ಉದ್ದಕ್ ಓದಕ್ ಆಗಲ್ಲಲ್ರಿ
ಆಗಲ್ ಬಿಡ್ರ ಚಂತನ ಓದ ಓದು ಎಕ್ ಹೋದ್ ಮ ಕ್ರೀವನ ತೇಲಿ ಬೇನವು
ಹಂಗಂತ ಓದಕ್ ಬಿಡಕ್ ಆಗಲ್ಲಲ್ರಿ
ಹೋಧೋಧು ಬಿಡ್ಬಾರ್ದ ಸ್ವಪರ ಏನ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ ಬೇಕಲ್ರಿ ತಲೆಗ ಚಂದ ಚಂದ ತಲೆಗ ಓದು ಓದ್ ಓದ
ಹೌದ ರಿ ತಲ ಎೆಲ್ಲ ಒಂಥರ ಬಾರ ಬಾರ ಅನ್ಸತ್ರಿ ಹೌದ್ರಿ ಅದಕಂದ ಸ್ವಲ್ಪ ವಿರಮ್ ತಗೋಳ ಅಂತೇಳ ಬಂದೆವ ಹೊರಗೆ ಹಾ ರೀ ಹೊರಗ ನೀ ಸೊಪ ಕೂತ್. ಒಂದ್ ಸ್ವಲ್ಪ ಕುತ್ಕೊಂಡು ಸ್ವಲ್ಪ ಗಾಳಿ ತಗೋನಾಕ ಅಂತಿ ಕುಂತೀವ್ರಿ ಹೊರಗ.
ನೀರ್ ಣ ತಿದ್ರ ಏನ್ರರಿ.
ಹಾ ರಿ.
ನಿರ್ಲ ಹಣ್ರಿ.
ನೆರಣ.
ನಿರ್ಲ ಹಣ್ಣ ರೀ ನೀರ್ಲ ಹಣ್ಣ.
ಹೌದ್ರಿ ಹೌದ್ರಿ ಮಂದೆ ಮೊನ್ ಏನಾಗತ್ ಗೊತ್ತೇನ್ರೀ ಇನ್ ನೆರ್ಲ ಹಣ್ಣ ಇದಲ್ಲಾ ನಾವ್ ತಿಂತೀವ್ರೀ. ಮೊನ್ನೆ ಏನಗೇತ್ರಿ ನಮ ಗೆಳತಿ ಒಬ್ಬಾಕಿ ಏನ್ ಮಾಡ್ಯಲ್ರರಿ ಇಲ್ಲಿ ನಮ್ದು ಒಂದ್ ಇಲ್ಲಿ ಮರ ಅದಾರಿ ಹೊರಗಡೆ. ಆ ಅಲ್ಲಿ ಮರದದಲ್ಲಿ ಯಾರೋ ಕಿತ್ಕೊಂಡಕ ಬಂದಿದ್ರಂತ್ರಿ ಅದ್ ನೇರಳೆ ಹಣ್ಣೆಲ್ಲಾ. ಅವಾಗ ಹಾ ರೀ. ತಗೋಳಕ್ ಹೋದಾಗ ಇವ್ಳು ಹೋಗಲ್ರಿ ತಗೊ ಕೊಡ್ರಿ ನಮ್ಗೆಳಳ್ತಾರಲ್ಲಾ ಬಾಳ್ ಅದಾರ ಅ. ಅಂತ ಹೇಳಿ ಇಸ್ಕೊ ಬಂದಲ್ರಿ ಇಕಿ. ಇಕಿ ಇಸ್ಕೊ ಬಂದ್ರಿ ತಾ ಒಬಳೆ ತಿನ್ನಾಕತಿಲ್ರರಿ.
ಹೌರ.
ಒಬ್ಬೇ ತಿನ್ಮಕದೀದ್ಲು ಅದ. ನಾವ್ ಏನ್ ಮಾಡಿದ್ವಿ ನಮಗ ಅದು ಗೊತ್ತಾತ್ರಿ ಈಕಿ ಅಲ್ಲ್ಲಾರ ಹೆಸರು ಹೇಳಿ ತಗೊ ಬಂದಾಳ ಅಂತ ಹೇಳಿ. .
ಅಲ್ರೀ ಅವ್ರ ಹೆಂಗ ಕೊ ಅಲ್ರರಿ ಅವ್ರ್ ಹೆಂಗ ಕೊಟ್ರಿ ನಿಮ್ಗ.
ಕೊಟ್ರ ಅಂದ್ರೆ ಇದು ನಮ್ದೇ ಐತ್ರಿ ಮರ ಅದ.
ಓ ಆ ನಿಮ್ ಗಿಡದಾಗ ಬೇರೆ ಬಂದ್ ಮಂದಿ ಹರ್ಕೊಂಡ.
ಹೌದ್ರಿ ಹೌದ್ರಿ ಅಂದ್ರೆ ನಾವು ಹೊಸತ ನಿಲಯದಲ್ಲಿ ಇದ್ದೀವ್ರಲ್ರರಿ. ಹ ಹಂಗಾಗಿ ಇಲ್ಲಿ ತಗೊಂಬರಕ್ ಆಕಿ. ತೊಗೊಂಡು ಬಂದಾಳ ರಿ ನಮ್ಮ ಗೆಳತಿ.
ಹೌದ್ರಿ ನಮ್ಮೂರ ನಮ ನಮ್ಮೂರಾಗ ನೋ ಒಂದ್ಯಾಾ. ಎರಡ್ ಗಿಡ ಅದಾವ್ರಿ ನೀರ್ಲ ಗಿಡ ರೀ ಒಂದ್ಸತಿ ನಾನು. ಅಂದ್ರೆ ಅದು ಮಂದಿದ್ರ ಅದು ಹೊಲದರಿ. ಆ ಮಂದಿ ಹೊಲ್ದಾಗ ಇತ್ ರಿ ಆದ ಗಿಡ ಹುನ್ರಿ ನಾನು ನಮ್ದ. ದೋಸ್ತರು ಒಮ್ಮಿ ಹರಿಕೊಂಡ ಬರಕ್ ಹೋಗಿದವ್ರೀ ನಾನು ನಮ. ದೋಸ್ತ ಇಬ್ಬ್ರ ಮ್ಯಾಗ ಐತಿವ್ರೀ ಒಬ್ಬನೇ ದೋಸ್ತ ತಳಗದನ್ರರಿ ಹಣ್ಣ ಅರಸ್ಕೋಲಕ್ರಿ.
ಹೌದ್ರಿ ಹಾ.
ಆರ್ಳ್ಕ ತೊಳಗದನ್ರಿ ಅದೇ ಟೈಮಿಗೆ. ಆ ಹೊಲದು ಮಾಲಾಕ್ ಒಬ್ಬ ಬಂದ್ಬಿಟನ್ರಿ.
ಹೌದೇನ್ರಿ.
ಹೊಲದ ಮಾಲಕ್ ಬಂದ್ರೀ ಕಲ್ಲ ಬೀಸದೇ ಬಿಸಿದಿ ನಮಗ.
ಹಂಗಾರ ಓಡ ಹೋಗಿರಿ ಸರಿಯಾಗ.
ಎಲ್ಲಿ ಓಡ ಹೋಗದ್ರಿ ಅವ ನಮ್ ತೆಲಗಿದ್ದ ಗ ನಮ್ ದೋಸ್ತ್ ಒಬ್ಬ ಓಡ ಹೋಗ್ಯಾನ್ರಿ.
ನೀವು ಮರ್ದಾಗ ಇದ್ರಲ್ಲ ಮತ್ತ ಹೆಂಗ ಮಾಡ.
ನಾನು ನಮ ದೋಸ್. ಮ್ಯಾವ ಕುಂತೀವಿ ಇಲ್ರಿ ಇನ್ನೊ ಬರಲ್ರಿ ಇಲ್ರರಿ ಇನ್ನೊ ಬರಲ್ರಿ ಅಂತ ಹೇಳೇಳ. ಒಟ್ಟ ಕಳ ಲಗಂದ ಕಲ್ಲು ಬಿ. ಇಷ್ಟನಏ್ಳಗ ಬರಿ ನೀವು ನೀವವು ಯಾರ್ ಗಿಡದ ಹ್ ಹಾಕಿ ತ್ತೀರಿ ನೀವು ಯಾವ ಊರ ಮುಂದೆ ನೀಮ್ದ್ ಎಲ್ಲಿದ ಬಂದ ನೀವವು ಅಮ್ಮನಿ. ಅಲ್ಲ. ಬೈಯದ ಕಲ್ಲ ಹಂಗೆ ಬೀಸತಿದ್ದೇಲ್ರಿ.
ಹೌದ್ಯೆನ್ರಿ.
ಹೂನ್ರಿ ನಾವ್ ಹೇಳಿದ್ವಿ ರಿ ಇಲ್ರರಿ ಇನ್ನ್ ಬರಲ್ರರಿ ಇಲ್ರರಿ ಇಲ್ರರಿ ತಪ್ಪಾತ್ರಿ ಇಲ್ ಬರಲ್ರರಿ ಕ್ಷಮ. ಬಿಡ್ರಿ ಒಂದ್ಸತಿ ಬಿಡ್ರಿ ಅಂತ ಎಷ್ಟು ಕೇಳ್ಕೊೊಂಡ್ವಿರಿ ಆಮೇಲೆ ಬಿಟ್ರಿ ನಮ್ಮನ.
ಹೌದೇನ್ರರಿ.
ಹೂಂ ರಿ ಆದ್ರ ನಮ ದೋಸ್ತ ಒಬ್ಬ ಏನ್ ಮಾಡಿದ್ನೇರಿ ತಳಗಿದ್ದು ಅಣ್ಣ ಹೋಸ ಆರ್ಸಕೊಂಡು ತಗೊಂಡ್ ಹೋಗಿದ್ನ ಅವ.
ಹಾರೀ ಮತ್ ನಿಮ್ಗ್ ಕೊಟ್ಟಿಲ್ರಿ ಅವ್ನ್ ನಿಮ್ ದೋಸ್ತವ್ನು.
ಅರೆ ಯಾವಾಗ್ರೀ ಎಲ್ಲಿ ನಮ್ ಮನಿ ಐತ್ರಿ ಮೂರ್ ಕಿಲೋಮೀಟರ್ ರೀ.
ಹಾ ರೀ.
ನಮ್ ದೋಸ್ತ್ ಆಡ್ಸಿ ಊರ ಬಿಟಾನ್ರಿ ಓಡಗಿಂದನ ಇಲ್ಲೀ ಒಂದು. ತಾಸ್ಮ್ಯಾಗ ಅಲ್ಲಿ ಗಿಡ್ದಾಗ್ ಕುಂದ್ರಿಸ್ ಬಿಟ್ಟುದಾನ್ರಿ ಆವ ಮಾಡಾಕ.
ಹೌದೇನ.
ಮಾಲಕ ಗಿಡ್ದಾಗ ಕುಂದ್ರುಶಿ ನೀ ಹೊಟರ ಸಾಯಂಗಿಲ್ ಬಿಡ್ರಿ ಹಂಗ ಹಿಂಗ ಅಂತ ಮಾಡ್ರ ಇಲ್ರಿ ತಪಾಯಿತ್ರಿ. ನನ್ ಬರಲ್ರಿ. ಇಲ್ರಿ ತಪಯ್ತ್ ಹಂಗೆ ಇಂಗೆ ಏನೊ ಏನಾನೊ ಕೇಳಿದಿರಿ ಹೂ ರ. ಹಂಗಂಗೆ ಕೇಳ್ಕೊಂಡ್ ಕೇಳ್ಕೊಂಡ್ ಎಲ್ಲಾ ಇದಾಗಟ್ಗೆ ಅಲ್ಲೇ ಅರ್ಧ ತಾಸ ಆಗ್ಬುತ್ರಿ ನಮ್ ದೋಸ ಅರ್ತಿ. ಮನಿಗ್ ಹೋಗಿ ಆವ ತಿನ್ನಕ್ ಚಲು ಮಾಡ್ಬಿಟ್ಟನ್ರೀ ನಮೂನ್ ಬಿಟ್ಟು.
ಹೌದೇನ್ರೀ.
ನಾ ಸಿಟ್ಬಂತ್ರಿ ಸಿಟ್ಬಂದ್ ನೀನ್ ಕೊಡ್ತೀಯಾ ಇಲ್ ಅಂತ್ ಅಂದೇನ್ರಿ ಅವ್ನಿಗೆ.
ಹೂ ಹಂಗೆಲ್ಲಾ ಮಾತಾಡ್ಬಾರ್ದ್ರಿ ನೀ ಕೊಡ್ರಿ ಅಂತ ಕೇಳ್ಬೇಕಷ್ಟ್ರೀ. ಅಷ್ಟೇ ರೀ ಎಲ್ರಿಗೂ ಕೋಪ ಬರ್ತತ್ರಿ ನೋಡ್ರಿ ಕೋಪ ಎಲ್ರಿಗೂ ಬರ್ತತ್. ತದ ನಿಧಾನ ಇರ್ಬೇಕ್ರಿ ಮನುಷ್ಯನ್ದಿಂದ.
ಅಲ್ರಿ ಅಲ್ ಇಲ್ ಕೇಳ್ರಿ ಸದ ಮೂರ್ ಜನ ಹೋಗಿರ್ತೀವ್ ಅಂತಂದ್ರ ಮೂವರು ತಪ್ ಮಾಡಿವ್ ಮೂವರ ಅನುಭಸ್ಬೇಕ್. ಕಿಲ್ರಿ ಮತ್ತೆ ನಮ್ ಇಬ್ರುನ್ನೇ. ಬಿಟ್ ಬಂದುರದು ಕರೆಕ್ಟ್ ಏನ್ರಿ ಹೇಳ್ರಿ ನೀವೇ ಹೇಳ್ರಿ.
ಮೊನ್ನೆ ಹಂಗೆ ಮಾಡಿದುಳ್ರಿ ನಮ್ಮ್ ಹೆಸ್ರೇಲ್ಲಾ ಹೇಳಿ ತಾನೊಬ್ಳೆ ತಗೊಂಡ್ ತಿನ್ನಾಕತೀದುಳ್ರಿ. ಅದು ನಮಗ್ ಯಾವಾಗ್ ಗೊತ್ ನಮಗ್ ಯಾವಾಗ್ ಗೊತ್ತಾತ್ ನೋಡ್ರಿ ನಾವ್ ಹೋಗಿ ನಮ್ ಹೆಸ್. ಎಲ್ಲಾ ಕೇಳಿ ತಗೊಂಬಂದಿ ಇಲ್ಲಾ ಕೊಡು ನಮಗೆಲಾರ್ಗು ಅಂತ್ ಹೇಳಿ ತಗೊಂಬಿಟ್ವಿ.
ಹೊಡಿಬೇಕೈತ್ರಿ ಕೊಡ್ಲಿಕಂದ್ರು ಒಂದ್ ಪಡಾನಾಗ್.
ಹಂಗೆಲ್ಲ ಹೊಡಿಯಾಗಿಲ್ರಿ ನಾವ್ ಕೇಳ್ತೀವ್ ಮೆಲುಕ. ನಿಧಾನುಕ ಕೊಡ್ರಿ ಅಂತೇಳಿ ಅವ್ರ್ ಕೊಡ್ತಾರ್ರಿ. ಕೊಟ್ರಿ ಕೊಟ್ರಿ ಚಂದ್ ಇತ್ತು ಬಾಳ ಚಲೋ ಇತ್ತು.
ಎ ಎಷ್ಟು ಎಷ್ಟ್ ಎಷ್ಟ್ ಕೊಟ್ರುರಿ.
ನಾಕ್ ನಾಕ್ ಕೊಟ್ರಿ ಎಲ್ರಿಗು ಹಾ ರೀ. ಅಂದ್ರೆ ಅವ್ರಿಗ್ ಕೊಟ್ಟಿದೆ ಒಂದ್ ಸೋಲ್ಪ್ ಕೊಟ್ಟಿದ್ರಿ ಒಂದ್ ಬಗಿಸೇ ವಾಷ್ಟ ಕೊಟ್ಟಿದ್ರಿ. ಹಂಗಾಗಿ ಎಲ್ಲರ್ಗು ನಾಕ್ ನಕ್ ಬಂದ್ವು ರೀ ನಾವ್ ನಾಕ್ ನಕ್ ಹಂಚ್ಕೊಂಡ್ ತಿಂದುವ್ ರೀ.
ಹೌದ್ರಿ.
ಹೌದ ಮೊನ್ನೆ ಏನಾಗಿತ್ ಗೊತ್ತೇನ್ರೀ ಮೊನ್ನೆ. ಗೆಳತಿ ಹೋಬೇಕಿದು ಎಕ್ಸಾಮ್ ನೆಡ್ದಿತ್ರಿ.
ಎಲ್ರಿ.
ಹ ಇಲ್ಲೇ ಅರ್ಧ ಪರೀಕ್ಷೆ ನಡ್ದತ್ರಿ ಹಾಕಿದ.
ಹೂ ನ್ರೀ.
ಅವ್ಳ್ಗೆ ಪಾಪ ಏನಾಗ್ಬಿಟ್ಟತ್ರಿ ಅದು ಹೆಸ್ರುಕಾಳ ಪಲ್ಯ ಇರ್ತದಲ್ರಿ.
ಹೌದ್ರೀ ಹೆಸ್ರುಕಳ್ ಪಲ್ಯ ನಂಗು ಇಷ್ಟ ರೀ ಅದು.
ಅದು ಮಾಡ್ಬೇಕ ಮಾ ಮಾತಿಂನ್ಬೇತನ ಆಸೆ ಆಗ್ಯಾದ್ರಿ ಅಕಿಗಾ. ಅವ್ಳು ಊರಿಗ್ ಹೋಗಿಲ್ರಿ ಮೊನ್ನೆ ಊರಿಗ್ ಹೋದಾಗ ಹೆಸ್ರುಕಾಳ್ ತಂದಳ್ರಿ. ಆಕಿ ತಂದಳ್ರಿ ನೆನಿ ಇಕ್ಕಿದ್ಲು ರೀ ಅದ್ನ. ನೀರಾಗಕ್ಬಿಟು ನೆನಿಕ್ಕಿದ್ಲು ರೀ ಬೆಳಿಗ್ಗೆ ಮಳ್. ಮಳ್ಕೆ ಮಾಡಿಲ್ರಿ ಮಳ್ಕೆ ಮಾಡಕಂದ್ರ ಬಟ್ಯಾಗ್ ಸುತ್ತಿಡ್ಬೇಕ್ರಿ ಮಳ್ಕೆ ಆಬೇಕ್. ದ್ ಅದು ರೀ ಅದ್. ಅದು ಏನ್ ಮಾಡ್ಯಾರ ಒಂದು ಬ ಇದು ಇರುತ್ತಲ್ರಿ ಒಂತರ ಬಾ ಏನದ್. ತರಲ್ಲ ರೌಂಡಾಗಿರುತ್ತಲ್ರಿ ಸರ್ಕಲ್ ತರ.
ಬೌಲ್ನೆರಿ.
ತರದ್ ಅದ್ರಾಗ ಹಾಕಿ ನೆನೆಕ್ಕಿದ್ಲು ರೀ ನೀರ ಹಾಕಿ ನೆನೆ ಹಾಕಿದ್. ಇಲ್ರಿ ನನ್ಗ್ ಕೇಳಿದ್ಲು ರೀ ಅಕ್ಕ ಸ್ವಪ್ ನಂಗ್ ಮಾಡ್ಕೊರೀ ಮಾಡ್ಕೊಡ್ರಿ ಅಂತೇಳ್ ಕೇಳಿದ್ಲು ರೀ ಆಕಿ.
ನೀವ್ ಮಾಡ್ಕೊಟ್ರೆನ್.
ಹ್ಮೂ -ರಿ -ಮಾಡ್ ಕೊಟ್ಟನ್- ರಿ- ಅವ್ರಿಗೆ ಮತ್ ಮೊನ್ನೆ ಬಾರಿ ಮಸ್ತ್ ಮಾಡಿದನ್- ರಿ- ಒಂದ್ ತರಕಾರಿ ತಗೊಂಬರಕ್ ಹೋಗನ್- ರಿ- ಹೊರಾಗ. ಹ -ಹೋಗಿ -ಹಾ -ರೀ -ತರ್ತೀವಿ ಬಿಡ್ರಿ ಕೊಡನ್ ಬಿಡ್ರಿ ನಿಮಗ್ ಗ್ -ನೀವೆ ತಗೆದ್ರಿ ನಾವು ಬರಾಬರಿ ಮಾಡಿದ್ರರಿ ನಿಮ್ಗೆ ಹೇಳ್ತೀನ್ ನೋಡ್ರಿ- ರಿ -ಹೆಂಗ ಹೆಂಗ್ ಮಾಡ್ಬೇಕು ಹೆಂಗ ಹೆಂಗ ಇಲ್ಲ ಅದು ಯಾಕ್. ಥರ ವಿಧಾನ ಅದ ಎಲ್ಲಾ ಹೇಳ್ತೀನ್ ನೋಡ್ರಿ ಕೇಳ್ರಿ ಮತ್ತ ಹ -ರೀ-
ನೀವ್ ಹೇಳೋದು ಬೇರೆ ಆಗುತ್ತಾ ನಾವ್ ಮಾಡ್ಕೊಂತಿಂದ್ರ ನಮ್ ರುಚಿ ತಪ್,
ಹೌದ್ರಿ ಕರೆಕ್ಟ್ ನೀವು ಹೇಳೋದು ಸರಿನಅದ ಬಟ್ ನಾನು ವ್ ಯಾವ್ ತರ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ತಿಳ್ಕೋತ್ತಿರಲ್ರಿ ನಾ- ಹೇಳಿದ್ರಾ
ಹ -ಹೇಳ್ರಿ ಹೇಳ್ರಿ ಕೇಳಮ್ಮ ಹೇಳ್ರಿ
ಹಾ -ರೀ -ಫಸ್ಟ್ ಹೆಂಗ್ ಮಾಡ್ದನಿ ಅಂತಂದ್ರೀ ಫಸ್ಟ್ ಎಣ್ಣೆ ಹಾಕನ್ದ್ರಿ ನಾ- ಎಣ್ಣೆ ಹಾಕ್ ಹಾಕಿದ್ರಿ ಆಮೇಲೆ ಸ್ವಲ್ಪ- ಅ -ಇತಿ ಏನ್ರೀ ಸ್ವಲ್ಪ ಈರುಳ್ಳಿ ಇರತ್ತಲ್ರಿ. ಹ ಉಳ್ಳಗಡ್ರಿ -ಹಾ -ಉಳ್ಳಗಡ್ಡಿ ಹಾಕಿನ್- ರಿ ಉಳ್ಳಗಡ್ಡಿ ಗಟ್ಟಿ ಹಾಕಿ ಮತ್ತ ಮೆಣಸನ್ಕಾಯಿ ಹಾಕಿ.
ಅಲ್ರಿ -ಈ -ಉಳ್ಳಾಗಡ್ಡಿ ಅಲ್ರಿ ಉಳ್ಳಾಗಡ್ಡಿ. ಟಮಟಿ ಮೆಣಸಿಕಾಯಿ ಏನ್ ಕಟ್ ಮಾಡಾಕಿರ ಹಂಗೆ ಹಾಕ್.
ಇಲ್ರಿ ಕಟ್ ಮಾಡಿವಿ.
ಅವೆ ಅವೇನು ಉದ್ದಕ್ ಅಲ್ರಿ ಅಲ್ರಿ ಅವು ಉದ್ದಕ್ಕೂಯ್ಬಕ್. ಕಾಯನ ಗುಂಡು ಕೊಯ್ಬೇಕ.
ಉದ್ದುದ್ದಕ್ಕೆ ಎಲ್ಲನ್ನು ಉದ್ದದ್ದ ಉದ್ದದ್ದ ಕಟ್ ಮಾಡ್ಬೇಕ್ರೀ ಎಲ್ಲಾ ಉದ್ದದ್ದ ಕಟ್. ಕಟ್ ಮಾಡಿ ಹಾಕ್ಬೇಕ್ರಿ ಎಣ್ಣೆಗೆಲ್ಲಾ ಹಾಕಿ ಚೆನ್ನಾಗ್ ಹಿಂಗಿಂಗ ಹಿಂಗ ಅಲಾಡ್ಸ್ಬೇಕ್ರಿ. ಅಲ್ಲರ್ಟ್ಸ್ ಆಗಿಂದ ಹ ಸ್ವಲ್ಪತದು ಎಲ್ಲಾ ಇದು. ಬೆಂದಿದೆ ಅಂತ ಗೊತ್ತಾಗತ್ತಲ್ರಿ,
ಹಾ ಹೌದ್ರಿ ಕುದಿರ್ತದಲ್ವ ಸ್ವಲ್ಪ ವತ್ ಇರ್ತರಿ ಸ್ಮೆಲ್ಲಿಗೆ ರಿ ಗಮ್ಮ್ ಅನ್ನ ವಾಸಿ ಬರ್ತದ್ ರಿ-
ಹೌದ್ರಿ ಹೌದ್ರಿ ಗಮಗಮ ಅಂತ ಬರತ್ರಿ ಅವಾಗ, ನೀರ್ ಹಾಕ್ಬೇಕ್ರಿ ನೀರು ಕುದಿಯಕ್ ಸ್ಟಾರ್ಟ್ ಆಗ್ಬೇಕ್ರಿ ಕುದಿಬೇಕು ಚೆನ್ನಾಗ್ ನೀರು. ಕುದ್ದಾದ್ರಿ ಇವಸ್ರು ಕಾಳ್ಇರ್ತದಲ್ರಿ ಅದ್ರೊಳಗ್ ಹಾಕ್ಬಕ್ರಿ. ಅವಾಗ ಹೌದ್ರಿ ಹೌದ್ರಿ ಹೌದ್ರಿ ಯಾಕಂದ್ರೆ ಆಲ್ರೆಡಿ ಅದು ನೆಂದೋಗಿದೆ -ರಿ -ಅದು. ಮೆತ್ತೆಗ್ ಆಗ್ಬಿಟ್ಟಾವ್ ಕಾಳು ಫಸ್ಟ್ ಹಾಕಿದ್ರೆ ಗಿಜಿ ಗಿಜಿ ಆಗ್ಬಿಡ್ತಿತ್ರಿ ಎಲ್ಲಾ ಇಟ್ಟಗೋಗ್.
ಕುದ್ರುೌ ಅದ್ ಪೂರ ದೂವ್
ಹಿಟ್ ಅದೇ- ರಿ- ಹಿಟ್ಟಾಗೋಬಿಡ್ತಿತದ್. ಹೌದಕ್ಕ್ರೀ ಅವಾಗ ಹಾಕ್ಬೇಕ್ರಿ ಅವಾಗ ಹಾಕಿಂದ. ಕಾರ ಉಪ್ಪು ಎಲ್ಲಾ ಹಾಕ್ಬೇಕ್ರಿ ಅದಕ್ಕ. ಹಾಕಿ ಸ್ವಲ್ಪ ತ್ ಒಂದ್ ಸ್ವಲ್ಪ -ರೀ- ಅಂದ್ರೆ ರುಚಿಗೆ ತಕ್ಕಷ್ಟು -ರಿ -ರುಚಿ ತಕ್, ತಕ್ಕಷ್ಟು ಒಂದೊಂದ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಾವ್ ಎಷ್ಟು ಹಾಕಿರ್ತಿವಲ್ರಿ. ಅದ್ರುತ್ ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್- ಅಷ್ಟ ಅಷ್ಟ ಹಾಕ್ಬೇಕೇ್ರಿ ಖಾರ ಉಪ್ಪು ಎಲ್ಲಾರಿ ಎಲ್ಲಾ ಹಾಕ್ಬಿಟ್ಟು ಒಂದ ಹಾ -ರೀ- ಒಂದ್ ಎರಡ್ ನಿಮಿಷ ಅಷ್ಟೇ ಒಂದ್ ಮೂರ್ ನಿಮಿಷ ಕುದುಗ್ಸ್ಬೇಕ್ರಿ ಮತ್ತೊಮ್ಮೆ-
ಹೌದ್ರಿ
ಕೆಳಾಕ್ ತಗೊ ಬಂದ್ ತಿಂದ್ವಿ ನೋಡ್ರಿ ಎಲ್ರುೂ
ಬರ ಪಲ್ಯ ತಿಂದ್ರ ಮತ್ತೆ
ಇಲ್ರರಿ ಇಲ್ರರಿ ಅದಕ್ಕ ರೊಟ್ಟಿ ತಂದಿದಿಲ್ರಿ ನಮ್ ಫ್ರೆಂಡ್ ನಮ್ ಗೆಳತಿ ಹೋಗ್ಬಿ ಇವಊ್ರರಿಗೆ ಹೋದಾಗ ಮೊನ್ನೆ ರೊಟ್ಟಿ ತಂದಿರ್ಲಿದೆ. ಆ -ರೊಟ್ಟಿ ಹಚ್ಚ ರಾಗಿ ರೊಟ್ಟಿ. ರಾಗಿ ರೊಟ್ಟಿ ರಾಗಿ ರೊಟ್ಟಿ ತಂದಿರ್ಲ್ರಿ ಒಬ್ಬಿಕಿ ಇನ್ನೊಬಕಿ ಜೋಳದ್ ರೊಟ್ಟಿ. ಲ್ರಿ ಎಾರ್ಡು ಹಚ್ಕೊಂಡ್ ಅ ಪಲ್ಯಾಗ ಹಾಕೊಂಡು ತಿಂದಿವವಿ ನೋಡ್ರಿ ಬೆಂಕಿ ಇತ್ ನೋಡ್ರಿ
ಹಾ ಅ ನೀವ್ ಹಿಂಗ ಮಾತಾಡಕತ್ರಿ ಅ ಬಾ ನೀರ್ ಬರ್ತಾರೀ
ಹೌದೇನ್ರಿ ನೀವು ಮತ್ಸರಿ ಟ್ರೈ ಮಾಡ್ರಿ ಮತ್ತ ಮಾಡ್ಕೊ ತಿನ್ ಮತ್ತ್ ನೀವು
ಮಾಡಾಮ್ರಿ ನಾನು ಸದ ಮಾಡ್ತೇನ್ರೀ
ಹ್ಮ್
ನೋಡಂಬ್ರಿ ಟ್ರೈ ಮಾಡತ್ ನೀಯ ಅಂದ್ರೂ ನೀವ ಮಾಡ ಅಂಗ ಇದದು ಆಗಲ್ ಬಿಡ್ರಿ
ಹಾ ಅದು ಕರೆ ಅದ ಬಿಡ್ರಿ ಹೌದ್ರಿ ಹೌದ್ರಿ ಬಾರಿ ಭಾರಿ ಅಂದ್ರೆ ಭಾರಿ ಆಗಿತ್ರಿ ನನ್ ನನ್ ಗೆಳ್ತರಲ್ಲ ಬಾಳ್ ಹೋಗ್ಳಾಕ ಅವತ್ ನನಗ ಏ ಬಾರಿ ಮಾಡಿರ್ರಿ ಅಕ್ಕಾ ಬಾರಿ ಮಾಡಿರ್ರಿ ಅಂತೇಳಿ
ನಾವ್ ಮನೆ ನಮ್ ದೋಸ್ತರು ನಾವ್ ಎಲ್ರು ಸೇರಿ ಪಾರ್ಟಿ ಮಾಡಿದವಿರಿ ಪಾರ್ಟಿ ಮಾಡಿದವ್ರೀ ಎಲ್ರುೂ ಮುನ್ನೂರ್ ಮುನ್ನೂರ್ ಮುನ್ನೂರ್ ರೊಕ್ಕ ಹಾಕವ್ರಿ
ಹರಿ
ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ರೊಕ್ಕ ಹಾಕಿ ಒಂದ್ ಕಿಲೋ ಕೋಳಿಕಂಡ ತೊಂದ್ರಿ
ಹೌದೇನ್ರರಿ
ಕೊಂಡ ತಗೊಂಡರಿ ಮಸಾಲೆ ಟಮಾಟಣ್ಣ ಉಳ್ಳಾಗಡ್ಡಿ ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ತಗೊಂಬಂದಿರಿ
ಹೌದೇನ್ರಿ
ಹ್ಮ ನಮ್ ದೋಸ್ತ್ ಅಂತನ್ ಏ ನೀ ಮಾಡು ನಾ ಅಂತನ್ ಇಲ್ಲ ನೀ ಮಾಡು ವ ಹೊಟ್ಟೆ ಅಡಗ ಮಾಡಕ ನಾವ್ಲ್ಲ ನೀವ್ ಅಲ್ಲರರಿ
ಯಾಕ್ರಿ ಎಲ್ರು ತಿನ್ಂತರಿಲ್ಲ ಒಬ್ರು ಮಾಡಿದ್ರ ಮುಗ್ದ ಹೋಗಕಿತ್ತಲ್ಲಿ
ತಿಂತೀವ್ರೀ ತಿಂತೀವಿ ಮಾಡಾಕ್ ಬ್ಯಾಸ್ರೀ ನಮಗ
ಅದ್ಯಾಕ್ರಿ ಗೆಳತರ ಜೊತೆ ಸೇರ್ಕೊಂಡಿಂದ ಮುಗ್ದ ಹೊತ್ ಅದ ಎಂಜಾಯ್ ಮಾಡ್ಕೊಂಡು
ಜ ಅವ್ರದ ಏನ್ ಗೊತ್ತನ್ರಿ ನಾ ಆರಾಮಾಗಿ ಕುಂತು ನೋಡವ ನೀವ್ ಮಾಡ ಕನ್ನಡ್ರಿ ಅವರು
ಅವ ವ ಅವ ಅದ್ ಹೆಂಗ ಆತರಿ
ಅದ್ ಆಗದಲ್ರರಿ ಅದ್ಕಾನ ಅಂದೇನ್ರರಿ ಈಗ ಒಬ್ಬರು ಎಲ್ಲಾರೂ ಬೋಣಿ ತುಳಿರಿ ಒಬ್ರು ಒಂದಿಷ್ಟು ಉಳ್ಳಾಗಡ್ಡಿ ತಟಮ್ಮಣಕ್ಯ್ರಿ ಒಬ್ಬರು ಅದ ಕಂಡ ಕಂಡಕ್ ಕೊ ಇದು ಕೊಯ್ ಇದು ಅದ್ ಸ್ವಲ್ಪ ಹೊಳ್ರಿ ಒಬ್ಬರು ಅಡಗೆ ಮಾಡ್ರಿ ಅಂತ ಅಂದನ್
ಹೌದ್ರಿ ಬರಾಬ್ಬರಿ ಹೇಳಿರ್ ನೋಡಿರಿ ಹೌದೌದು್ ಬರಾಬ್ಬರಿ ಹೇಳಿರಿ ಎಲ್ರರು ಹಂಜದಂಗ ಆಗುತ್ತಾ ಎ ರು ಮಾತಾಡ್ದಂಗ ಆಗುತ್ತಾ
ಹ ಹಂಗ್ ಮಾಡಿ ಹ ಹಂಗ್ ಮಾಡಿದ್ರಿ ಚಲೋ ಮಾಡಿದ್ರು ಅಡಿಗೆ ಮಾಡಕ್ ಚಲೋ ಮಾಡಿದ್ರು ನಾವು
ಹೌದೇನ್ರಿ ಮತ್ತ್ ಮಾಡ್ತೀನ್ರಿ ನಿಮಗ್ ಫೋನಾ
ನಿದ್ರೇ ಆಯ್ತ್ರಿ.
ಹ್ಮಿಸ್